ಹಲೋ ಹೇಳ್ರಿ ಸರ್
ಏನೆಲ್ಲ ಚಕೊಂತೀ
ನುಡ ಸರಷ
ಏನಲ್ಲ ಸುಮ್ಮ ಹೊರಗೂ ಇದ್ದುಂತಾನ
ಯಾವ ವಜೆ ಅಂದ್ರ ಪಾರ್ಟಿ ವಜ್ಜ
ಎ ಬಡ್ ಅ
ಮತ್ತ
ಸ ಮರಾಗ ಕೆಲ್ಸ ತುಂಬ ಚೇಶ ಬಂದೆ
ಏನ್ ತಿಿಂದ
ಕೆಲಸತ್ತಾ ಮುಗಿಸಿಕೊಂಡು ಬಂದೆ
ಕೆಲಸತ್ತಾ ಮನೆಗೆ ಯಾವಾಗ ಹೋಗ್ಬೇಕು ಊಟಕ್ಕೆ
ಅಂಗಡಿ ಮುಚ್ಚಿ
ಇನ್ನ ಲೇಟಾ ಅಂದ್ರ ಅಂಗಡ ಮುಚ್ಚು ಎಂಟು ವರಿ
ಹ್ಮ್ ನಿನ್ನೆ ಒಂಬತ್ತು ಒಂಬತ್ತು ಅಂದ್ರೆ ಎಂಟ ನಕ ಚ್ಚಿದೀನಿ ಹ
ಎಂಟುವರೆ ಒ
ಹ್ಮ್ ಒಬ್ಬೊಬ್ರೆ ಹ ಶ
ಹಾ ಹಲೋ ಯಾರ್ರಿ ರಂಗಡಿ
ಎಲ್ಲ ಒಂದ ಐದಾರ ಮದ
ಓ ಓ ಯಾರಕರ್ಗ
ಏ ನಾಾನಲ್ಲ ಅವ ಅವ್ರ ಕಡೆ ಮಾತನಾಡೋದ
ಅಲ್ಲ ಯಾಕ ಬಲಟ ಯಾರಲ್ಲ
ಬಂದ ಕಟ್ಟ
ಅಲ್ಲ ಈ ಟೈಮಿಗೆ ಇರೋದೇ ಇಲ್ಲಲ್ಲ ಅಂದೆ
ಇರ್ತಾರ
ಹಾ ಹೋಗಲ್ಲ ಜಲ್ದಿನಿ
ಎಲ್ಲಿಗೋತರ್ ಯಲ್ಲಿಗ್ ಹೋದಾರ ಇ ಮನಗಂತೂ ಹೋಗಲ್ಲ ಏನ ಕೆಲ್ಸ ಕೆಲ್ಸಿದ್ರರು ಹೋಯ್ತಿ ಬೇರೆ ಕಲ ಗೊತ್ತಾರಲ್ಲ ಅಂದ್ರಲ್ಲ
ಅ ನಾಳ ನಾಳೆ ಅಂದ ಬರಲ್ಲ
ಉಟಾ ಆಗಿಲ್ಲ ಊಟಗಿಲ್ಲ ಏ ಏನ್ ಹ ಅಂದರು ಸೂಜ್ಯ ಎದಕ್ಕಂಡಗ ಹ ಕಟ್ಟಿಗೆಂಡದ ಕೈಗ್ಯಾ, ಚೂಜ್ಯಾ ಏನ ಆ ಅದ ತಗದ್ಯಾ ಸಪ್ ತುಡದ್ರಿಲ್ಲೋ ಯಾರಿಗೆ
ಏಸಂದ ನೋಡ ಮತ್ ಬರ್ರಾ ಬರ್ಲ ಬಿಡಲ್ಲ ಯಾರ ತಗದ ತೊಡದಾರ ಯಾರಿಗಿಟ್ಟಾರ ಯಾರೀಗೆ ನಿನ್ನ ಕೈಯಾಗ ಹ ಸುಮ್ ಕೆಡವಿ ಏನ್ರ ಮಾಡ್ರಿ ಅಂದ್ರ ಏನ್ ಮಾಡೋರು ಅದಕ್ಕಂದ ಹ್ಮ ಜ ಜ ಮುರುಗರು ಒಳಗೆ ಮುರುಗಳ ಅಂದ್ರ ಬ್ಯಾನತ್ತದಲ್ಲ ಅದು ನರಕು
ಏನಾಗಲ್ಲ
ಬ್ಯಾ ಇಲ್ಲ ಮತ್ತೆ ಚೂಜಿ ಮಾಡೋವಾಗ ಬ್ಯಾನಿ ಆಗಲ್ಲ
ನಮಗ ಆಯ್ತ ಅ ಅದ ರ ಇವತ್ತ ಬಿತ್ತಾಕ್ ಹೋಗೋಣ ಅನ್ಕಂಡೆ ಆ ಹ ಅಂಜೀಕ ಬರ್ತ ಹ ಆಯ್ ಊರಗೊಂದ್ ಪಿಜಿ
ಆಯ್ಗ ಬರ್ಸಿರ್ಬೇಕು ಬರ್ಲಿಕ್ಕ ರ
ಅದಕ್ಕೆನಾ ದವಾಖಾನಿಗಂತು ಸತ್ರು ಹೋಗಲ್ಲ ಬರೇ ಗುಳಗೀ ಮೇಲೆ ಮೂರ್ ದಿವ್ಸ ಗುಳಗೀ ನುಂಗ್ತನಿ ಗುಳಗೀನು ಎದೆ ಮೇಲೆ ಕೂಡ್ತವ್
ಹ್ಮ ಆಗಿ ಬರಲ್ಲ ಮೆಡಿಸಿನ್
ಸ್ಪೆಷಲ್ ಹೋಟಲ್ ಅ್ಣ ಸಾರ ಏನಾರ ಏನಏ ನೀ ಹಗ್ಬೇಕು ಗಳಿಸಿದಾವ ನ
ನ್ ನಾಕ್ರಂದ್ರೆ ನಾ ಕ ಬರ್ತವ್ರ ಹಾಗ
ಅಲ್ಲ ನಾವ ಒಂದ್ ರೂಪಾಯಿ ನೋಡಿಲ್ಲ ನ ನೀ ಐದ್ರ್ ನೂರು ರೂಪಾಯಿರ ನೋಡಿದಿ
ಬಂತಿಲ್ಲ ನಮ್ಮಲ್ಲಿ
ಆಗ್ ಬಂದಿಲ್ಲ ಖರ್ಚ ಅದು ಅವನು ಮೊನ್ನೆ ಆಯಕಿದ್ದ ರ್ಚತ್ವಾ ನಾವು ಎಷ್ಟು ಬಿದ್ದಿದ ಆರ್ನೂರು ರೂಪಿ ಇದ್ದಿದ್ದಿಲ್ಲ
ನಾ್ಫಸ್ಟ್ ನೂರೈವತ್ತು ಬಿದ್ದು ಆೇಲೆ ಕೊಬ ಹ್ಮ್ ಅದೇ ನೂರ ಐವತ್ತು ಕಚ್ಚ ಅದೆ ಯನೂರು ರೂ ಉಳು ಅ ಬೇರೆ ಐವತ್ತು ರೂಪಾಯಿ ರೀಚಾರ್ಜ್ ಮಾಡಕಿಂದ ಹ ಏ ಇಲ್ಲ ಕಂಪ್ಯೂಟ್ರಗೆ ನಾನ ಪೋಟ ಮಾಡ್ ಇಪ್ಪತ್ನಾು ಸ
ಸ್ವಲ್ ಟ್ಯಾಲಿಯಾರ ಕಲ್ಸುಣ್ಣ ಹೇಳ್ಕೊಡ್ತಿಲ್ಲ ಬರ್ತಿ
ಪೆಸಿಕ್ ಕರ್ದಿನ ಗೊತ್ತಾ ಎ ಸತಿ ಕರ್ದೇನ್ಗೆ ಗೊತ್ತ ಬರ್ಲಿಲ್ಲ
ಹ ಇಪ್ಪತ್ತಏೇಳನೇ ತಾರೀಕ ಎಕ್ಸಾಮ್ ಮುಗಸಣ್ ಬರ್ತ್ ನೋಡ್ರ ಅವತ್ೇಳಿ ಕೊಡ್ಬೇಕ ಇಲ್ಲ ಬರ್ತ್ನ ಹಂಗೆ ಅವಾಗ ಬರ್ತರ್ತ
ನಾಳಗ ನಾಳಕ ಹ್ಮ ಯಾ ಮಳೆ ಬರ್ತಂತಲ್ಲ ಮಾಡದ ಮಾಡ್ಯದ
ಮಾಡ ಎಲ್ಲ ಗಾಳಿ ಊಟ್ಟ ತಂಡ
ಮ ಬಟಡಂದ್ರ ಮತ್ತಮ್ ಮುಂದ ಹ
ಒಜ್ಜನ್ ನಿಂದೆ
ಹ ಬಂದ ಕಸಗೆ್ದುಸಾಯಗ ಹೇಳಳ ನ
ಯಾವ ಪ್ರ ಗೊ ದೊಡ ಮೂರ್ ನ ಆಾಗ್ದೇನೆ
ನಂದಿನೇ ಆಯ್ತಾ ಹೇಳ ಅಯ ಸುಳ್ಳುರಬೇಕೆ
ಕರವ ಎರ ದಿನ ಶ ಶನಿವಾರ ಆಯ್ತಾರ ಅದೊಂದ ದಿನ ಶುಕ್ರವಾರ
ಸ ಎಷ್ಟು ಪಕ್ಕ ಬತಾ ಒಟ್ಟು ಹನ್ನೊಂದು ತಾನ ಹನ್ನೊಂದಂದು ಕಾಲ ಬೇಕು ದಡ್ ಜನ ಬಿಡ್ತವ ಅಲ್ಲಂದ್ರ ಚ ಸ ಕಾಲ ಅ ನ
ಒನ್ನೊಂದ ಕಾಲ ಆಗಲ್ ಬಿಡು ನಾನ ಇವತ್ತುಸ ಏಳ ನ್ ಉಂಟ
ಎ ಹೆಂಗಿಲ್ಲ ಅದು
ಂದ್ರೆ
ತಾರ ಚಾರ ಮ ಸ ಜಾಸ್ತಿ ಅದ್ರಷ್ಟ ಲಾಭ ಇರ ಬೇಸರ್ ಪಡ್ಕೊಬ ಅೇ ಖರ್ಚಿಗೆರ್ ಕೋಟ ಲಾಭ
ಏನ್ ಮಾತಾಡ್ಬುದು ಚ ಎಂತಾನ ಏನ್ ಮಾತಾಡ್
ಅದೇ ಹೊದ್ರದು ನ ಮತ್ತ ಭಾಷೆ
ಹಂಗಗಲ್ಲದು ಯಾವ ಭಾಷೆ ಇದ್ರ ಚಂತನ್ ಮಾತಾಡ್ಬೋುದು ಬರ ಬೈೇಕಂತ ಜಗಳ ಅಡಿಕಂತ ಮಾತಾಡ್ಬೋುದು ಮ ಎಲ್ಲ ಹಂಗಲ್ಲ ಹಲ
ಅಷ್ಟ ಆಯ್ತು ಬೇಯ ಬಯ ಮೇನ್
ಬಾಡಪ್ಪ ಬಯ ನಂದೇ ನಲ್ಲ ಇು ನಿಂತ ನೋಡಿ ಹಂಗ ಮಾಡ್ತವಿ ಅಲ್ಲ ನೋಡ್ ನೀ ಹೆಂಗ್ ಮಾಡ್ತ್ ನೋಡ ಅದು ನಂದು ರಿಜೆಕ್ಟ್ ಆಗಲ್ಲ ನಿಂದಷ್ಟೇ ರಿಜೆಕ್ಟ್ ಆತ ನಂದ ಆಗಲ್ಲವಾ ನಿಂದ ಆಯ್ತು
ನಂದ ಆಗಲ್ಲ ನಿಂದ ಆಯ್ತುದು- ಹ್ಮ ಹ್ಮ ಆಯ್ತ್ ರಿ ಅಣ್ಣ ಹಲೋ
ಹಲೋ ಹಾ ಎರಡ್ ಸನ್ನುವ ಆರ್ ಎಂ ಡಿ ತಾರಕ ಹೊಂಟಿದೆ
ಯಾರಿಗಪಾ
ನಿಮ್ ದೊಡ್ಡಪ್ಪ ಅಂತ ಒಂದ ತರಾಸ್ತಾನ ಏನ್ ಹ ಅದೇ ಮತ್ತ ನಿಮ್ಮ ದೊಡ್ಡಪ್ಪ ತೊಗೊಂಡ ಬಾ ಅಂತಾರಲ್ಲ
ಇಲ್ಲಾ ದುಡ್ಡು ನಮ್ಮ ದೊಡ್ಡಅವರದು ದೊಡ್ಡವಅವರು ವಕೀಲ್ ಸಾಬರ ಅಂತ ಅವರು ದೋಸ್ತರ ಅವರಲ್ಲ ಇಲ್ಲೆ ಕುಡ್ತಾರ್ ಮತ್ತೇನ್ ಮಾಡುದು ದೊಡ್ಡವರ ಇರ್ತಾರ ಹ ಆಗಲ್ಲ ಅಂತಿ ಎಡ್ಡ ಸನ್ನುವ ಆರ್ ಎಂ ಡಿ ಕೊಡ್ರಿ
ಕೊಡ್ಸ ಕೊಡ್ಸ
ಹಾ ಸಾಬ್ರ
ಬೇಡದು ಇಲ್ಲೇ ಹಾಕ್ನಂಗ ರೊಕ್ಕ ಹಾಕ್ ಇಲ್ಲ ರೊಕ್ಕಕ್ ತೊಗೊಂತಿನಿ ಆಯ್ತ್ ನಾನು ಮುಂದೆ ಏನಾರ ಇದು ಒಂದು ಹಂಗೆ ಮಾಡುತ್ತ ನೋಡ್ ಅದು ಏನರ ಇದ್ರನಾ ಹಂಗೆ ಮಾಡ್ಲಲ್ಲ
ಏನ್ ಮಾಡ್ತ ಹಂಗ
ಹ
ಏನ್ ಮಾಡತ್ತೆ
ಆಯ್ತ್ ನಿಮ್ ಅಂಗಡಿದ್ ಫೋಟೋ ತಕೊಂಡ್ ಬರ್ತನಿ ಅವಗರ ಬಾ ಅಂದ್ರ ಆಯ್ತ ಅಂಗಡಿಯಾಗಿಂದ ನೋಡೋಂದ್ ಫೋಟೋ ಆಗಬಿಡ್ತನಿ
ದೊಡ ದೊಡ್ಡ ಆಗಿ ನೀವ್ ಹಿಂಗ್ ಮಾಡಿದ್ರ ಹೆಂಗೆ
ಅದ ನೀವ್ ಹಿಂಗ ಮಾಡಿದ್ರಿ ಹಂಗ
ನಾಾವ ಸಣ್ಣವರು
ಯಾರ ಮಾಡನ ನೀ ಸಣ್ಣಾವ
ಹಾ ಹಂಗೆ ಲೈನ್ದಾಗರ ನಾ ಅಂಗಡಡೆ ಕೊಡ್ ಕುಡ್ಸಿ ಕೂಡನ ಮತ್ ಮಾತಾಡಮ್ಮ ಲೈನ್ ಹಂಗಗೆ ಮಾತಾಡ
ಮತ್ತ ಮತ್ತೆ ಹೆಂಗ್ ಬರ್ತ ಎಲ್ಲ ಒಂದು ಎರಡು ಮೂರ್ ಎಂಡಶಿತ್ ಕೊಡ್ತ ಅಲ್ಲಿ ರೊಕ್ಕಾಗ ನೋಟ್ ಕಟ್ಟಿ ಕಟ್ಟಿ ನೋಟಗಳು ಎಳಿಸಿಿ ಅಂತಕೊಂಡ ಮುಗತವನು ಹ ಬರ್ ಹಟಲ್ ರರಿ ಮಾಲಕ ಊರ ಗೇರಿ ಬರ್ಬೇಕಂತ ಇಲ್ಲ ಈಟ ಕೊಡಕ್ ಮಾಡಿದೆ ಹಾ ನ ರಧ ತಟಕರ ಊರಿ ಬರೋದಿಲ್ಲ ಏನಿಲ್ಲ
ಗರ್ವಕ್ಕೊಂತರ ಬಾಳ ಆ ೈಮ ಅಲ್ಲ
ಬರೋ ಮ್ಮತ್ ಮ ಅಲ್ಲ ಹಾ
ಹನ್
ಏನು
ಕಾಲ ಕೂಡಿ ಬರೋಲ್ಲ
ಾ ಈಗ ಕಾಲ ಕೂಡಿ ಬರೋ ಮತ್ತ ಕಾಲ ಕೂಡಲ್ಲ ಅದು ನೀವ್ ಮನ್ಸ ಮಾಡಿದ್ರೆ ಕೂಡಸ ಕಾಲ
ಹಕಂದ್ರ ಇ ಅಂದ್ರೆ ಯಾರಲ್ಲ
ಅಂಗಡ ಇರು ಇಸ್ಬೇಕ ಕ್ಯಾರಿಯರ್ ನಿಮ್ ಇತ್ತಾಗ ಬಿಟ್ರಿ ನಾನ ಕರ್ಕಲಾನ ಭೀಮಣ ಆಯ್ತ ಮುಗತಾನ ಹಕ ಇಲ್ಲಿ ಆ ಕಡೆ ಕಳ್ಸಿರ ನೀಗ ಇಲ್ಲ ರಿಟೈರ್ಮೆಂಟ್ ಕುಯ್ತರ ಅ
ಹಾ್ ರಿಟೈರ್ಮೆಂಟ್ ಕೊಟ್ಟ ನವುದ್ೇ ದಿಸಸ್ತಿಾಗ ಹಾಕ್ರ ಕೆಲಸ ಚಲೋ ಆತ ಂದ್ರೆ
ಈಗ ಆ ಕಡೆ ಕಳಸ್ತರನ್ತ್ಗ
ಹಾ ಮತ್ತ ನಂಬಲ್ಲ ಮಾಡ ಅವ ಎಲ್ಲಿಲ್ಲ ಮನೆ ಹೊಲ ಮನೆ
ಹೌದಾ
ಈಸ ನಾವೇಕ್ ಫೋನ್ ಹಚ್ಚಿದ್ದೀವಿ ಮಸಿನ ಕುಂತ ಮತ್ತೆ ಆ ಕಡೆನ ಬ ನ ಮ
ಎಲ್ಲಾ ಕೆಲ್ಸ ಬುಡಸಿಗಸಿ ಮತ್ತ ಸುಂಕ ಕುಂತ ಏನ್ ಮಾಡ್ತಾರೆ ಅಂತ
ಅಲ್ಲ ಮುಡಸದಲ್ಲ ಅವನಿಗ ಹಾಗಲ್ಲ ಒಬ್ಬನ ಅಂಗಡಿ ಮಾಡೋದ ಆಗಲ್ಲ ನೀ ಬಾಕ್ಸ್ತ್ತ ಹೇಳದ ಕಾಲ್ ಬಿಡತ ಮತ್ತೆ ಓ್ತದ ಕಾಲ್
ಹ್ಮ್ ಹ್ಮ್
ಹಂಗನರ
ಅಯ್ಯ ಅಲ್ಲಿ ಬಾನ ಆಗಲ್ಲ ಅಲ್ಲಿ ಏನ ಆಗಲ್ಲ
ಮ್ಯಾನೇಜ್ಮೆಂಟ್ ಕುತ್ು ಗೇಟಿ ಗೇಟಿಗೆಲ್ಲ
ಹ ಎಂತ ಒಬ್ಬಿಡು ಎಂತ ಒಬ್ಬಡು ಆಟಗಳು ಬಿಿಡು
ಅ ಅಲ್ಲಿನು ಓದ್ತಕದದ ಬರಿ ಅರ ಅದು ಕೈ ಬೇ ಮಾಡದೆ ಬರದದು ಇಲ್ಲಿ ಇ ಎತ್ ಬಾಕ್ಸ್ ಗಾಡಿ ಮೇಲ್ಕ ಕುಡ ಕೂಡ ಹೌದೌದೌ ಅದಕ್ಕೆ ಏನೇನಾದ ಆದ್ರೂ ನಂಬೇಲೆ ಮತ್ತೆ ಪ್ರಶ್ನೆ ಸತಿನೇ ಆಗಲ್ಲ ಯಾವಬ ಸತ್ಯ ಆದ್ರೆ ಮತ್ತೆ ಅಚ್ಚಿ ತುಂಬ್ರದ ಮತ್ತೆ ಕಲಾ ಮಸ ಮವ ಹದ ನಗೆ ಅದಕ್ಕೆ ಏನ ಅದಕ್ಕೆ ಬ ಬೇಡ ಅದಕ್ ನಾವೇ ಕರ್ಸಿತ್ತು ಅದೇ ಆ ಕಡೆ ಏನ ನಜಿಸ್ಬಿಟ್ಟ ಆ ಕಡೆ ಹೋಗ ನಾವ ಹೆಂಗ ನಂಬಲೆ ಮಾಡಿ ನಿರ್ದಿಸ್ತು ಮತ್ತೆ ಆಕಪ ಖಾಲಿ ಅಂತ ಕಸಗಡೆ ಹೋಗಲ್ಲ ಹಾ ನಮಗೆ ಅಬ ಇನ್ನು ಕೊಡಸ್ತದಲ್ಲ ತಡ್ರಾಗ ಎಲ್ಲ
ಎಂತ ಹಡು
ಅಲ್ಲ ದವ ನಾಡೆ ಆತ ನ ಸ ನಾಳೆ ನ ಸಾತಿ ಅಗ ಬರ್ತಲ್ಲ ಸಾ ಕಡೆ ರಾತ್ರಿ ಬರ್ತೀವಿ ಅಲ್ಲದೇ ನೋಡಮ್ ಸಾ ಕಡದಾವ ಹ ದೊಡ್ಡ ದಾರಿ ಮಾಡ್ತಾರೆ ಹಓೋದೋರ್ಸೋಗಿದ್ದ ನಾನ ನ ಮಾ ಹ ಅ ಜ